ಹಲೋ ಯಾ ಊರ್ ರಿ ನಿಮ್ದು ನಮ್ದ್.. ಯಾರಿಗೂಳಿ.
ಯಾವ್ ಸೇಡ್ರಿ ಯವ್ ಯಾ ಸೈಡು.
ಬಳಾರ್ಸೈಡ. ಏ ಏನ್ರರಿ ಫೋನ್ ಮಾಡಿರಿ.
ಎಂತ ಸರಿ
ಹ
ನಿಮ್ದ ಏನ್ ಕೆಲಸ ಅಂದೇ
ನಮ್ದಾ.
ಹ್ಮ್
ದೊಡ್ಡ ಇದು ಜಾಬ್ ಬಂದ್ತ್ ರಿ ನಮ್ಗೆ. ಕೆಸ ಫಾರ್ಮರ್.
ಹ್ಮ ಹೌದೇನ್ರಿ.
ಹ್ನ ರಿ ಏನ್ರರಿ ಹೇಳ್ರ್ರಿ..
ಹ್ಮ.
ದಾ.
ನಿಮ್ ಕಡೆ ಬೆಳೆ ಬೆಳೆ ನಿಮ್ ಕಡೆ ಬೆಳೆ ಏನೆನ್ ಹಾಕಿದಿರ್ರಿ.
ಏನ ಕೇಳ್ಸ್ತಾ ವಲ್ತಾ ರಿ ಸ್ವಲ್ಪ ವಯಸ್ಸ ಬ್ರೇಕ್ ಆತತಿ..
ಕಡೆಕ್ ಬೆಳ್ಳಗ ಏನೇನು ಹಾಕೆರ್ ಏನ್.
ಬೆಳೆ ಒಟ್ನೆಲ್ ಆಯ್ಚಿ. ಇವಾಗ್ ಏನ್ ಹಾಕಿಲ್ಲ.
ಸರ್ ನೀರ್ ಬಂದ
ಹ ಬಂದವ್ರಿ..
ಹ್ಮ್.. ನನ್ ಕಾಲೇಜ ಕಾಲೇಜ್ ಏನೋದ್ರನ್ರಿ.
ಕಾಲೇಜ್ ಇಲ್ಲ
ಏನ್ ಕಲ್.
ಹಾ
ಎನ್ಂತಸಾರ
ಅದೇ ಫಾರ್ಮರ್ ಕೆಲ್ಸ. ಏನ್ರಿ ಏ ಏ ಯಾವ್.
ಹಲೋ.
ಹ್ಮ ವೆಹಿಕಲ್ ಏನೇನ್ ಅಗ್ಯಾವರಿ.
ಏನ್ರೀ.
ವೆಹ್ಕಲ್ ವೆಹಕಲ್ ಅಂದ್ರೆ ಆನ್. ವೆಹಿಕಲ್ ವೆಹಿಕಲ್ ಅಂದ್ರೆ ಗಾಡಿ ಟ್ರ್ಯಾಕ್ಟರು.
ಹುನ್ ರೀ ಕಾರ್ ಐತ್ರಿ.
ಹತ್ತ
ಏನ್ರಿ.
ಹಾಂರಿ ಎಲ್ಲೆಲ್ಲಿ ಬೇಕತ್ರಿ.
ಏನಿಲ್ರಿ ಸುಮ್ನೆ ನಾವೇ ಸುಮ್ನೆ ಓಡಾಡದೆ ಕಾರಂಕಂದ್.
ಹ್ಮ್
ಹಾ.
ಹೌದನ್ರಿ.
ಹಾ ಅದರಿ.
ಒಂದ್ ಕೆಲ್ಸನತೆ ಬರ್ತಿರೆನ್ರಿ.
ಏನ್ ಕೆಲ್ಸ ರೀ.
ಹೋಂಡಾ ಕಂಪನಿ ಅಂತ ಗಾಡಿಗಳ್ ಮಾಡದ್ ಹೊಸ ಕಂಪನಿ.
ಏ ಇಲ್ ಬುಡ್ರಿ ನಮ್ದ ಇಲ್ ದೊಡ್ ಕೆಲ್ಸ ಐತೆ.
ಹ್ಮ್ .
ನಮ್ ಕೆಲ್ಸ ಬಾಳ್ ಐತ್ ರೀ ನಿಮ್ಗೆ. ಇಲ್ಲ ಬ್ರೋ.
ಸ್ಯಾಲ್ರಿ ಆಯ್ತಾ ಅ ಇಪ್ಪತ್ ಸಾವ್ರ ಸ್ಯಾಲ್ರಿ.
ಇನ್ ಮೂವತ್ತು ಕೊಡ್ರಿ ಸರ ಬರ್ತೀವಿ.
ಮೂವತ್ ಅದ ರೀ ಎ. ಇವಾಗ ಸಡನ್ಲಿ ಹೆಚ್ಚಿಗ್ ಅಂದ್ರ ಕೊಡಕ್ ಆಗಲ್ರಿ.
ಇಲ್ರಿ ಇಲ್ರಿ ನಾವೆಲ್ಲ ಪರ್ಫೆಕ್ಟ್.
ಏನ್ ಪರ್ಫೆಕ್ಟ್ ಎಲ್ಲಾ ಮಾಡಕ್ ಬರ್ತಾತ್.
ಹುನ್ರಿ ಒಂದ್ಸ ಒಂದ್ಸರ್ತಿ ಕರ್ಕೊಂಡ್ ನೋಡ್ರಿ.
ಹಂಗಾದ್ರೆ ಫಸ್ಟ್ ಒಂದ್ ವಾರ ಮಾಡ್ರಿ.
ಇಲ್ರರಿ ಎತ್ತತ್ನ ಒಂದ್ ದಿಸಕ್ಕೆ ಕೊಟ್ಟ್ಬಿಡವ. .
ಹಾ.
ಚೆಕಿಂಗ್ ವಕಿಂಗ್ ಏನ್ ಇಲ್ರಿ ನಾವು ಫುಲ್ಲು ಸ್ಟಾಕ್ ಅದ್ದೀವಿ.
ಕತ್ರಿ .
ಏನ್ರೀ.
ಅಟೆಂಪ್ಟ್ ಬರ್ತೈತ್ರಿ ಅಂದ್ನಾ.
ಇಲ್ರಿ ಮತ್ ವಾರ್ ಚೆಕ್ ಚೆಕ್ ಮಾಡ್ತವ್ ಅಂತ್ರಿ.
ಬುಕ್ ಮಾಡಿದ್ರೆ ಏನ್ ಏನ್.
ಫೋಟೋ ಇಲ್ರಿ ಅಲ್ ಓ ಒಂದ್ ದಿವ್ಸ ನೋಡ್ರಿ ಒಂದ್ ವಾರ ಅಂದ್ರ ಆಗಂಗಿಲ್ಲ ಒಂದ್ ದಿಸಾ ನೋಡ್ರಿ.
ಹಾ. ನಿಮ್ಗ ಒಂದ್ ವಾರ ಏನನ್ ಕೆಲ್ಸ ಮಾಡಿದ್ದ ಅದ್ ಕೊಡ್ತೀನಿ . .
. . ಎಲ್ಲ ಒನ್ನಕಮ್ಮ ಎದಕ ಮಾಡ ಮಾಡ ಹ ಇಂಕ ಆ
ಹಲೋ ಎಂದ್ರಿ
ಹಾಗ ಏನಂದೆ ಒಂದೇ ದಿಸಕ್ಕೆ ಒಂದೇ ದಿಸಕ್ಕೆ ಏನಂದೆ
ಏನ ಖಾಲಿ ಬರ್ತತರಿ ವಯಸ್ಸ ನ್ ಸ್ವಲ್ತ ಕಳ್ಸ್ವಲ್ತ
ಏನ ಶ ಏನ ಹೇಳ್ತ
ಇಲ್ರಿ ನಾವವು ಅವಾಗ ಕೆಲ್ಸಕ್ಕ ಹೋಗಿದ್ವಿ ಅವಾಗ ನೋಡ್ಕೊ ಬಂದವಿ ಯಾಕನ ಹೋಂಡಾ ಯಾವ ಗಾಡಿರಿ
ಏನನ್ರಿ ಪರ್ರಿ ಗಾಡಿಗಳು ಏನನ್ನ
ಹೊಸ ಹೊಸ ಹೊಸ ಮಾಡ್ಬೇಕ
ಹೊಸವಾ ಒಂದ್ ಇಪ್ಪತ್ತೈದು ಕೊಟ್ಬಿಡ್ರಿ ಒಂದ್ ಇಪ್ಪತ್ತೈದನ ಕೊಡ್ರಿ ನಮ್ಗೆ ಗಿಟ್ಟಂಗಿಲ್ಲ
ಹಂಗಲ್ರಿ ಪಾಸ್ಟ್ ಸ್ಟಾರ್ಟಿಂಗು ಇಪ್ಪತ್ ಸಾವಿರ ಇನ್ನ ಕೊಟ್ಟಿರದು.
ಅದೇ ಒಂದು ವಾರ ಬರ್ತನ್ರೀ ಚೆಕ್ ಮಾಡ್ರಿ ಇಪ್ಪತೈದನ ಕೊಡ್ರಿ.
ಅದೇ ನೀವ್ ಏನ ಬೇಸ್ ಮಾಡಿದ್ರೆ ನಿಮ್ಗೆ ಹಂಗಗೆ ಶ್ಯಾಲ್ರಿ ಎರ್ತತ್ರಿ
ಹ ಬೇಯಸ್ರಿ ನೀವ್ ಒಂದು ಒಂದ್ ವಾರ ನೋಡ್ರಿ ಅವಾಗ ನಮ್ಗ್ ಗೊತ್ತತಲ್ ನಿಮ್ಗೆ
ಹ್ಮ್
ಅ ಹ ಹಲೋ ಹಲೋ ಹೆಂಗ ಬರ್ಲರಿ ನಾಳಿತನ ನಾಳ್ದಾನ ಯಾವರುರಿ ನಿಮ್ದು ಏನ್ರೀ ಸುಮಕರು ಅದ ಕಂಪಾನಿರದ್ ಎಲ್ರಿ ಬೆಂಗಳೂರು ಸೇರು ಯಾವತ್ತು ಬರ್ಲ್ರಿ ಮತ್ತೆ ನಮ್ಗೆ ಸೋಮ ಸೋಮಾರ ಇಲ್ರಿ ಮಂಗಳವಾರ ಯಾರ್ದನೋಳಿ ಇಲ್ಲಿ ಸ್ವಲ್ಪ ಟೆಂಪಲ್ಗ ಹೋಗಿ ಸ್ವಲ್ಪ ಪೂಜೆ ಐತೆ ಹುನ್ರಿ ಮಂಗಳವ ಬ ಬರ್ತ್ನನ್ರೀ ನೆಕ್ಸ್ಟ್ ಮಂಗಳವರ್ಕಲ್ಲ ನೀ ಚೆಕ್ ಮಾಡ್ಕೊಬಡ್ರಿ ಬೇಸ್ ಮಾಡ್ತಾನೆ ಇಲ್ಲ. ಅಂತ
ಹ
ನೋಡ್ರಿ ನಿಮ್ಗೆ ಹೆಂಗಾದ್ರೆ ಇಪ್ಪತ್ತೈದ್ ಕೊಡ್ರಿ ಮತ್ತೆ ಹೆಂಗ ನೋಡಿ ಇಪ್ಪತ್ತು ಮ್ಯಾಲನ ಕೊರ್ರಿ
ಹಾ ಅ ನಿಮ್ ಕಡೆ ಆರಾಮ ಇನ್ನ
ಹಾಂ ಇದ್ದರ್ ರೀ
ಹಾ ಇದ್ದರ್ ರಿ
ಐದು ಜನ ಕರ್ಕಂಬ
ಒಂದು ಇಬ್ರ ಇದಾರ ರೀ
ಹೌದ್ರೆದದ
ಮುವಾರ ಬರಬೇಕೆಂದ್ರೆ
ಮೂವರು ಬರ್ರೋ
ಹ್ಮ ಹ್ಮ್ ಇಲ್ಲಲ್ರಿ ಮೂವರ್ ಬರ್ತೀವಳ ನಮಗ ಸ್ವಲ್ಪ ಸಾಡ್ರನ್ ರೋಮಿ ಎಲ್ಲಾ ನಿಮ್ದಾಗ ಅಲ್ರಿ
ರೂಮ ಮೈದಾವ್ರೀ ರೂಮ ಎಲ್ಲ ನಿಮ್ದೆ ಬಂದ್ರೆ ಅದೇ
ತಿಂಗಳಿಗೆ ಎಷ್ಟು ಬೀಳ್ತೈತ್ ರೀ ಒಂದು ರೂಮ್ಗೆ
ಹಾಗೇನು
ಸಾಜನ್ ಒಂದ್ ರೂಮ್ನಾಗ ಮೂವರ ಇರ್ಬೊದನ್ರಿ ಊಟ ಹೆಂಗ್ರಿ
ಇಪ್ಪತ್ತೊಂದ.
ಹ್. ಇಲ್ರಿ ನಾವ ಮಾಡ್ಕಂದಾಗಂದ್ರೆ ಆಗಂಗಿಲ್ಲ. ಸಾ ಸಾಲ್್ರಿ ಕಡಿಮಿದ್ರೆ ಇರ್ಲಳ ಮೂರ್ ಓಪತ್ ನಿಮದೇ ಇರ್ಲಲ್ಿ.
ಹಲೋ
ಹ್ಮ್.
ಏನ್ರಿ ರೂಮ ರೂಮಲ್ಲಿ ಇರ್ತೀರಾ.
ಆಧ ಆಯತಳರಿ. ಅದ ಹಂಗ ನೋಡೋಣ ನೋಳ್ರಿ. ನಾಳೆ ನೋಡ್ರಿ ಮಂಗ್ಳವಾರಗ ನೀೇರ್ತ್ನ. ಹಾ ಬೆಂಗಳೂರಲ್ಲಿ ಎಲ್ಲರಿ.
ಬೆಂಗಳೂರ್ಗೆ.
ಹ್ಮ. ಅವರೇ ಯಾವೂರು ರೇ ಹಾ. ಯಾವ ರೀ ಹೆಸರು ಏನ ಬರವಲ್ತಾರೀ.
ಮಾತಾಡಿರ್ ಕಲ್ಲಾಗ.
ಹ್ಮ್. ಮತ್ತ ಹೆಂಗ ಮಾಡನ್ಲ್ರಿ.
ಹ್ಮ ನಾಡ್ದಾಗ ಮಂಗಳವಾರಗನ ಎರದ್ಧನ್ಯ. ಬಸ್ ಸಾರ್ಜ್ ಅಂದ ನಿಮ್ದ ಏಲ್ರಿ ಮತ್ತೆ. ಹ.
ಮೂವರ ಬಟ್ವ್ಯಾ.
ಹ್ಮ್.
ನಂದು.
ಏನ್ರೀ ಹೆಸ್ರೇನ್ ರೀ ವೀರೇಂದ್ರ ಮಹೇಂದ್ರ ಪರಮೇಶ್ ರಿ
ಹಲೋ ಮತ್ತೇನ ಮಂಗ್ಗಳವಾರ ಬರ್ಲನ್ರರಿ ಹ್ಮ್ ಊಟ ಆಯ್ತೇನ್ರೀ ನಿಮ್ದು ಊಟರಿ ಮ್ಯಾರೇಜ್ ಆಗೈತೆ ಏನ್ರೀ ಹ್ಮ್ ಮಕ್ಕಳರು ಆಯದನ್್ರ ಮಕ್ಳು ಎಂತ ಎಲ್ಲಾರು ಬೇಸ್ದಾರೇಏನ್ರಿ ಇನ್ನ ಇಲ್ಲರಿ ಏನ್ರೀ ಹ ಟ್ವೆಂಟಿ ಟ್ವೆಂಟಿ ಆಯ್ತಾವ್ರೀ ಮಹೇಂದ್ರ ವೀರೇಂದ್ರಗೊಂದು ಟ್ವೆಂಟಿ ಟ್ವೆಂಟಿ ಇದಾವ ಪರಮೇಶ ಒಂದು ಮೂವತ್ತೈದು ಇರ್ತವ್ರೀ
ಹ ಹ ಬರ್ರೇನ್ರಿ
ಅತ್ ಪರಮೇಶ್ ಮೆದ್ ಆಾಗತ್ರಿ ಅತ್ ಬರ್ತಾನ ಎಲ್ಲಾ ಕೇಳ್ಕತ್ನಿ
ಆಯ್ತ ಆಯ್ತು ಆ್ತು ಹ್ಮ್
ಹೆಂಗ ನೋಡ ನೋಡ್ರಿ
ಇರ್ಲಾ
ಪೈರು ಇತ ಅದಕ್ಕೆ ರೆಡ್ಡಿಫ ಆಯ್ತತಿ